ಹಲೋ ಹಲೋ
ಹಲೋ
ಹಾ ಹೇಳ್ರಿ ನಿಮ್ ಮಕ್ಳಿಗೆ ಯಾವ್ಯಾವ ಆಹಾರ ಇಷ್ಟ ಆಗ್ತಿತ್ರಿ
ನಮ್ ಮಕ್ಳಿಗೆ ಏನಂದ್ರ ಪನ್ನೀರ್ ಇಷ್ಟ ಆಗ್ತೇದ್ರಿ
ಹಾ
ಆಮೇಲೆ ಎಗ್ ಐಟಮ್ಸ್ ಇಷ್ಟ ಆಗ್ತಾವ ಎಗ್ ಐಟಮ್ಸ್ ಮನ್ ಮಾಡಂಗಿಲ್ಲ ನಾನ ಅದ್ರ ಹೊರಗಿಂದನ ತಂದೆ ತಿನ್ಸಿರ್ತೇನಿ ನಮ್ ಬ್ರದರ್ ಎಲ್ಲಾ ಬರೋ ಮುಂದೆ ತಗೊ್ ಬಂದಿರ್ತಾರಿಲ್ಲಾ ಅಂದ್ರೆ ಇಲ್ಲ ನಮ್ಮ ಸಿಸ್ಟರ್ ಅ್ ಅವ್ರು ಬರೋ ಮುಂತ ತಗಂದಿರ್ತಾರ ಇಲ್ಲಾಂದ್ರೆ ಅವ್ರ ಊರಿಗೆ ಹೋದಾಗ ಅವ್ರರು ಮನಗ್ ಹೋದಾಗಕ್ ಮಾಡಿ ತಿನ್ಸಿರ್ತಾರೆ ತ ಹಂಗ ಮಾತ್ರ ಮನ್ಯಾಗ ಸ್ಟಿಂಕ್ಷನ್ ಐತಿ ಆಮೇಲೆ ಪಾಲಕ್ ಇಷ್ಟ ಮಕ್ಕಳಿಗೆ ಹ್ಮ ತರ್ಕಾರಿ ಇಷ್ಟ ಪಡ್ತಾರೆಲ್ಲ ಅದ್ರಾಗುನು
ಹಾ
ಹಾ ಪಫಲಾವ್ ಒಳಗ ತರಕಾರಿ ತರಕಾರಿ ಒಳಗ ಆ ಸ್ವೀಟ್ ಒಳಗ ಅಂದ್ರ ಇದು ಹ್ಮ್ ಈ ರಸಮಲ ಯದು ಮಾಡ್ತೇವಲ್ರರಿ
ಹಾ ರಸಗುಲ್ಲಾ
ಆಗ್ತವ ಆಮೇಲೆ ನಾನ್ ಸ್ವೀಟ್ ಒಳಗ್ ಡೈಲಿ ನನ್ ಡೈಲಿ ಅಂತಲ್ಲ ವಾರದಾಗ ಒಂದ್ಸಲ ಮಾತ್ರ ನನ್ ಮಕ್ಳ ಮಕ್ಳಿಗೆ ಸಜಕಾ ಕಂಪಲ್ಸರಿ ಕೊಡ್ತೇನೆ
ಹಾ ಹಾ
ಹಾ ಪಲ್ದೊಳಗ್ ಐರನ್ ಕಂಟೆಂಟ್ ಇರ್ತೇತಿ ಅಂತ ಹೇಳ್ತಾರಲ್ಲಾ ಅದಕ್ಕಂದ್ರೆ ಮೊದ್ಲಿಕ್ಕಿನ್ ಜನ ಎಲ್ಲ ಸಜ್ಕಾ ಕುಡ್ದಾಗ ಗಟ್ಟಿ ಇಟ್ಟಿರ್ತಿದ್ರ ಅಂತ ಹೇಳ್ತಿದ್ರಲ್ಲಾ ಹೆಂಗ ವಾರದಾಗ ಒಂದ್ಸಲ ಮಾತ್ರ ಸಜ್ಜ್ಕಾ ಕೊಡ್ತೇನಿ
ನನ್ ಮಗಳ ನಾ ಡೈಲಿ ಕೊಡ್ತೇನೆ
ಸಜ್ಕಾರಿ ನಾನ ಮದ ಸಣ್ಣವ್ರ
ಸಣ್ಣವ್ರಿಂದ ಕೊಡ್ತಿದ್ದೆ ಬಿಡಿ ಈಗ ನಾನು ದೊಡ್ಡ ಮಗನ್ ನದ್ಏಡ್ ವರ್ಷ ಬರ ಕಂಪಲ್ಸರಿ ಸದ್ಕನ ಕೊಟ್ಟೇನೆ ಬೆಳಿಗ್ಗೆ ಹಂಗಾಗಿ ಅವನಿಿಗೆ ಈಗ ಸ್ವಲ್ಪ ಸ್ವೀಟ್ ತಿನ್ನೋರ್ ರೂಡ ಐತಿ
ಹಾ ರಿ ಹೌದು
ಹ ಈಗ ಹಂಗಾಗಿ ನಾನನ್ ನೀನೊಬ್ಬನ್ ಮಗದಾನ ಅವನಿಗೆ ಗ ಅವನಿಗೆ ಆದ್ರೂ ನವು ಡೈಲಿ ಸಜ್ಜ ತಂದ ಕೊಡ್ತನೆ ಬೆಳಗ್ಗೆ
ಹ ನಾನು ಡೈಲಿ ಸಜ್ಕನ ಕೊಡ್ತಿದ್ದೇರಿ ದೀಡ್ ವರ್ಷದ ಮಟ್ಟ ಸಜ್ಕನ ಕೊಟ್ಟೆ ಆಮೇಲೆ ಈಗ ಎಲ್ಲಾ ತಿಂತಾರಲ್ಲ ಅವ್ರ ಹ ಅಂದ್ರೆ ಆ ಟೈಮ್ನಾಗ ಸಜ್ಜಕಾ ಒಂದ್ ಟೈಮ್ ರಾಗಿ ಗಂಜಿ ಆ ಬೇರೆ ಅನ್ನದ್ ಗಂಜಿ ಹಿಂಗೆಲ್ಲಾ ಮಾಡ್ ಮಾಡಿ ಹಾಕ್ತಿದ್ದೆ ಆದ್ರೆ ಈಗ ಸ್ವಪ್ ದೊಡ್ಡವರಗ್ಯಾರ ಎಲ್ಲ ಚಪಾತಿ ರೊಟ್ಟಿ ಎಲ್ಲಾ ತಿಂತಾರಲ್ಲಾ ಹಿಂಗಾಗಿ ವಾರದಾಗ ಅಟ್ಲೀಸ್ಟ್ ಒಂದು ಒಂದು ದಿವಸ ಮ ಆಮೇಲೆ ಸಣ್ಣ ಹುಳ್ಳಿ ಸಂಕಟಿ ಹಾಕೇನ್ೀ ನಮ
ಹಾ ಹುಳಿ ಸಂಗಟಿ ಹ ಹಾ
ಉುರುಳಿ ಕಾಳು ಹುಿದ್ ಅದ್ನ ಗಿರ್ರಣಿ ಹಾಕಸ್ಕೊಂಡ್ ಬರ್ತಿದ್ರ ನಮ್ಮ್ವಾರ
ಹಾ ಹಾ
ಹ ಅದನ್ನ ದಿವ್ಸ ಡೈಲಿ ಒನ್ ಟೈಮ್ ಅಂದ್ರೆ ವಿಂಟರ್ ಸೀಸನ್ ರೈನಿ ಸೀಸನ್ ಒಳಗ ದಿನಾ ಕೊಟ್ರ ನಡತತ್
ಹಾ
ಹಾ ಅ್ರ ಈ ಸಮ್ಮರ್ ಸೀಸನ್ ಹೀಟ್ ಅಲ್ರರಿ್ ಹುಳಿಂತಂದ್ರ ವಾರ್ತೆ ಎರಡ್ ಸಲ ಅಷ್ಟ ಕೊಡ್ತಿದ್ದೆ ಹ ಅ ಮಕ್ಳಿಗೆ ತಾಕತ್ ಬಾಳ ಆಗ್ತದನ್ರಿ
ಹೌದೌ ತಡ್ಕೊ ಶಕ್ತಿ ಆಗೋದಿಲ್ಲ ಅದಕ್ಕೆ
ಹ ಅದಕ್ಕೆ ಭಾತ್ ಹಾಕತ್ ಬರ್ತೈತಿ ಅಂತ ಆ ಹುಳ್ಳಿ ಸಂಖ್ಯ ಎರಡು ಮಕ್ಳ ಕುಡ್ಸೇನಿ ದೊಡ್ಡಕ್ಕಿಗೆ ನಂಗ ಅಷ್ಟ ಒಂದೇ ಮಗ ಡಿಲಿವರಿ ಆದಾಗ ಅಷ್ಟ್ ನಾಲೆಜ್ ಇರ್ಲಿಲ್ಲಲ್ಲಾ ಅಷ್ಟ ತಿನ್ಸಿಲ್ಲ ನಮ್ಮಲ್ಲಿ ಸರೆಲ್ಲ ಯ ಅದು ಹೊರಗನ್ ಫುಡ್ಕ ಈಗ ಪ್ರಿಫರ್ ಮಾಡಿ ಅಂತವೆೆಲ್ಲಾ ತಿನ್ಸಿ ಏಕ ಈಗ ನಂ ಮನ್ಯಾಗ ಮಾಡೋುದು ಗೊ. ರ್ಲಿಲ್ಲ ಅವಾಗ ಜಾಸ್ತಿ
ಹಾ ಹಾ
ಒಗ ಇಬ್ಬರಿಗೂ ಸರಲಾಕದು ಹಾಕಿಲ್ಲ ನಾನ್ ನೀವ ಏನ್ ಮಾಡ್ತಿೀರಿ ಮಕ್ಳಗ್ ಮತ್ತತ್ ಬೇರೆಡ್ತರ
ನವುೂ ಸೇರ್ಲಾ ಕೆಲ ಏನ್ ಮಾಡ್ಲಿಲ್ಲ
ಹಾ
ನಾವು ಮನೇಲ್ ನಾನು ದೊಡ್ಡ ಮಗ ಅಂದ್ರೆ ಮನೆಯಲ್ಲಾ ಮಾಡಿದ್ದು ಸಣ್ಣ ಮಗ ಅದನ್ನು ಮಾಡ್ಲಿಲ್ಲ ನಮ್ಮ ಮನೆಯಲ್ಲಿ ಮಾಡ್ಲಿಲ್ಲ ಅವನ ನಾರ್ಮಲ್ ಡೈರೆಕ್ಟ್ ಮೆತ್ತಗನ್ನ ಅದು ಮಾಡಿ ಉಣಸ್ಲಿಿಕತ್ತ
ಹ್ಮ್
ಹ ಹಂಗ್ ನೋಡಿದ್ರೆ ಮಂದ್ ದೊಡ್ ಮಗಿಗೆ ಎಲ್ಲಾ ತರದ ಡೈರಿ ಸ್ವೀಟ್ಸ್ ಎಲ್ಲ ಇಷ್ಟ ಆಗ್ತಾವ ಅವನಿಗೆ ಪಲ್ಸರಿ ಹಾಲು ಕುಡಿತಾನೆ
ಹ್ಮ್
ಹಾ ವನ ಸಣ್ಣವನ್ ಏನ್ ಮಾಡ್ತಾನ ನೋಡ್ಬೇಕು ಗೊ
ಹ್ಮ್ ಮೇಡಮ್ ಅಲ್ಲ ಮತ್ತೆ ಹಾಲ ಕೊಡಬಾರ್ದು ಅಂತಾರಲ್ರರಿ ಈಗ ಡಾಕ್ಟರ್ಗಳುಬ್ಮ್ಮ
ಹಾಲೋ ಕೌಡಬೇಕ ಹಂಗಿಲ್ಲ ಸ್ವಲ್ಪ ಉಗುರು ಬೆಚ್ಚ ಕೊಡ್ಬೇಕು ಈ ಪೂರ ತಡಗ ಮಾಡ್ಕೊಟ್ರೆ ಕಫ ಆಗ್ತತಿ
ಹೌದ್ರಿರೀ
ಹ್ಮ್ ಈ ಫೈ ಇಯರ್ಸ್ ಮಟ್ಟ ಕಂಪಲ್ಸರಿ ಕೊಡಬಹುದು ಹಂಗೇನಿಲ್ಲ ಫೈ ಇಯರ್ಸ್ ಆದ ಅ ನಿಮ್ ಇಷ್ಟ ಮತ್ ಅವರು ಅವ್ರ ಲೈಕ್
ಹಾ
ಹ ಅದ್ರ ಮ್ಯಾಲ ಹೋಗ್ತೇತಿ ಆಮೇಲೆ ಮೊಸರು ಕರ್ಡು ಜಾಸ್ತಿ ತಿಂತಾರ ಅವರೆಲ್ಲಾ
ಹೌದ್ರಿ ಮಕ್ಕಳು ಮೊಸರು ಇಷ್ಟ ಪಡ್ತಾರ ಹಾಲಿನಕಿಂತ ಜಾಸ್ತಿ
ಅವನಿಗೆ ಎಲ್ಲ ಡೈರಿ ಐಟಮ್ ಎಲ್ಲಾನು ಇಷ್ಟಾನೆ ಅವ್ನಿಗೆ
ಹಾ ಹ ಡೈರಿ ಐ ಕಲ್ಯಾಣ ಇವ್ರು ಹಾಲ ಕುಡಿತೀನಿ ಅಂತ ತರರಿ ನನ್ ಮಕ್ಳ ಆದ್ರೆ ಏನ ಹಾಲ ಕಫ ಆಗ್ತೇತಿ ಕೊಡ್ಬಾರ್ದ ಹಾಲ ಹಾಾಲ ಅನ್ನೋದಕ್
ಕಫ ಅಂದ್ರೆ ಹೆಿಂಗ ಈಗ ಗೌಳಿ ಹಾಲ್ತ ತೊಂಡ್ರ ನ್ ಆಗ್ತತಿ ಕೆ ಅದು ನಾರ್ಮಲ್ ಇರ್ತೈತಿ ಹಾಲ ಅದನ್ ಕೊಡ್ಬೋಹದು ಸ್ವಲ್ಪ ಪಗರು ಬೆಚ್ಚಗೆ ಕೊಡಬಹುದು ಅದೇನ್ ಪ್ರಾಬ್ಲಮ್ ಇಲ್ಲ ಈ ಪಾಕೆಟ್ ಹಾಲೆಲ್ಲ ತಂದ್ರ ಸ್ವಲ್ಪದು ದಪ್ಪ ಬಾಳ ಇರ್ತತೆ ಅದಕ ಕೊಂಚ ನೀರಿ ಮಿಕ್ಸ್ ಮಾಡಿ ಕೊಡ್ಬೇಕು ನಾವು ಹಾ ನೀವ ಹಂಗೆ ಪೂರದ್ ಹೆಂಗಿರ್ತಿತಿ ಹಂಗೆ ಕೊಟ್ರಂದ್ರ ಕಫ ಅಂತ
ಕಫಾ ಹಾ ಹಾ ಅದಕ್ಕಂತ ಇದು ಮಾಡ್ತಾರೆನ ಡಾಕ್ಟರ್ಸ್ ಬಾಳ್ ಪಾಕಿಟ್ ಹಾಲದು ಕೊಟ್ಟಬ್ಯಾಡ್ರಿ ಅಂತ
ಕೊಡ್ಬೇಡ್ರಿ ಅಂತಾರೆ ಯಾಕಂದ್ರ ಅದ್ ಕಫಾ ಬಾಳ ಪ್ಯಾಕೆಟ್ ಹಾಲಿಗೆ ಆಮೇಲೆ ಅದು ಬಾಳ ದಪ್ಪ ಇರ್ತತೆಲ್ಲಾ
ಹೌದ್ರಿ
ತಡ್ಕೊಳಕ್ ಆಗುದಿಲ್ಲ ಹುಡುಗುರಿಗೆ ಹ ಅದಕ್ಕೆ ಸ್ವಪ ಈಗ ಅರ್ಧ ಲೀಟರ್ ತಂದ್ರ ಒಂದ್ ಪಾವ ಲೀಟರ್ ನೀರ್ ಆದ್ರೂ ಹಾಕ್ಬೇಕಾಗ್ತತ್ ನಾವ್
ಹ್ಮ್ ಹ್ಮ್ ಹ್ಮ್ ಈಗ ಈಗ ಹಬ್ಬ ಸಮೀಪ ಬಂತ್ರಿ ಆ ಬೇಸನ ಉಂಡಿ ಅದು ಮಾಡ್ತೀರೇನಾ ನೀವು
ಬೇಸನ್ ಉಂಡಿ ನಮ್ಮ್ ಮನೆಯವರಿಗೆ ಸೇರಂಗಿಲ್ಲಾ.
ಅ ಮಾಡಂಗಿಲ್ಲೇನ್ರಿ ಅದ ಎ ಆಕ್ಚುಲಿ ಎಲ್ಲರಿಗೂ ಬೇಸನ್ ಉಂಡಿ ಅಂದ್ರ ಬಹಳ ಇಷ್ಟ.
ಬಾಳ ಇಷ್ಟ ಆಗ್ತೈತಿ ಆಮೇಲೆ ತುಪ್ಪ ಜಾಸ್ತಿ ಹಾಕಿರ್ತಿ ಲ್ಲ ಅದಕ್ಕೆ ಹಂಗಾಗಿ ಅದು ಟೇಸ್ಟ್ ಬೇರೆ ಬರ್ತಿತಿ
ಹ್ಮ್ ಮಕ್ಳಿಗೋದ್ ಪೇಡೆ ತಿನ್ನಂಗ ಆಗ್ತೈತೋ ಏನೋ ಮಕ್ಕಳು ಬರೇ ಬೇಸನ ಉಂಡಿನ ಕೇಳ ಎಲ್ಲ ಉಂಡಿ ಬಿಡ್ತಾರೆ ಬೇಸನ್ ಉಂಡಿನ ಕೆಳ್ತಾ ಅಂತಾರಲ್ಲ ಅದಕ ಬೇಸನ್ ಉಂಡಿ ಮಾಡ್ತೀರೆನ್ ನೀವ ಅಂತಂದ
ಏನ್ ಒಂದ್ಸಲ ಟ್ರೈ ಮಾಡ್ಲಿಲ್ಲ ಆದ್ರ ಮ ನೋಡ್ಬೇಕು. ಇನ್ ಮುಂದ ಏನಾದ್ರು ಇನ್ ಫ್ಯೂಚರ್ ಬೇಕಂದ್ರೆ ಮಾಡ್ಬೇಕ
ಹ್ಮ ಅಂದ ನಾನು ಒಂದ್ಸಲನು ಟ್ರೈ ಮಾಡಿಲ್ಲ ಅದಕ್ಕ ಏನಂತಾರಂದ್ರ ಬೇಸನ್ ಉಂಡಿ ಹ ಅದಕ್ ಕರೆಕ್ಟ್ಂಗ ಒಂದ್ ಮೆಜರ್ಮೆಂಟ್ ಬೇಕ ಅದಕ್ ಕರೆಕ್ಟ್ ಹಿಡ್ತಾ ಬೇಕಾ ಅಂದ್ರ ಬರ್ತ ತಿ ಇಲ್ಲ ಅಂದ್ರೆ ಕೆಟ್ಟ ಬಿಡ್ತವ ಬೇಸನ್ ಉಂಡಿ ಬಾಳ್ ಟಫ್ ಅಂತ ಹೇಳ್ತಾರೆ
ಇಲ್ಲ ಹಂಗೇನ ಇಲ್ಲ ಅದು ಮಾಡ್ಬೋದು ಹಂಗೇನಿಲ್ಲ ಮೆಜರ್ಮೆಂಟ್ ಟೊಕೆ ಮೆಜರ್ಮೆಂಟ್ ಒಂದ್ ಗ್ಲಾಸ್ ತಗೊಂಡ್ರೆ ನಮಗೆ ಶುಗರ್ ಹೆಂಗ್ ಬೇಕ ಹಂಗೆ ಈಗ ಒಂದ್ ಶುಗರ್ ಕಮ್ಮಿ ಬೇಕರ ಒಂದೇ ಗ್ಲಾಸ್ ಹಾ ಕು ಇಲ್ಲಾ ಅಂದ್ರೆ ಇನ್ನೊಂದ ಚೂರ್ ಜಾಸ್ತಿ ಹಾಕ್ಬೇಕು ಏನ್ ಕ್ವಾಂಟಿಟಿ ತೊಂದ್ರ ಇಂಥವೆಲ್ಲ ನಮ್ಗ ಹಂಗ ಒಂದ್ ಏಳ ವಾಟಿ ಆದ್ರೂ ಹಾಕ ಹು ನಾವ್ ಒಂದ ತಗೊಂಡ್ರೆ ಆಮೇಲೆ ಹುರಿಯುವಾಗ ತುಪ್ಪ ಜಾಸ್ತಿ ಹಾಕ್ಬೇಕ ಅದ
ಹಾ ತುಪ್ಪ ಬಾಳ್ ಬೇಕು ಆಮೇಲ್ ಬಾಳಷ್ಟು ಹುರಿಬೇಕಂತ್ರಿ ಅದನ್
ಹೌದು ಸಣ್ಣ ಇಟ್ಟೇ ಹುರಿಬೇಕು ಯಾಕೆಂದ್ರೆ ಜೋರಿ ಟ್ರೈನ್ ಆಗ್ತೈತಿ ಹೊತ್ತಿ ಬಿಡ್ತೈತಿ.
ಹೌದನ್ರಿ
ಹೊತ್ತಿದ ಸ್ಮೆಲ್ ಬರ್ತೈತಿ ಆಮೇಲೆ ಅದು ಪ ಹ ಅದು ಹದಂಗ ಆಗೋದಿಲ್ಲ ಆಮೇಲೆ ಅದ ಬಾಯಾಗಲ್ಲ ಹಿಟ್ಟಿಟ್ಟ ಹಿಟ್ಟಿಟ್ಟು ಅನಿಸಸ್ತೈತಿ ಆ ಪೇಶನ್ಸ್ಲೆೇ ಹುರಿಬೇಕ ಅದಕ್ಕೆ ಹ್ಮ್ ಪೇಶನ್ಸ್ಲೆ ಹುರಗ್ದ ಹುರಗ್ದಾಗ ಅದ್ ಮುಂದ್ ಅದು ನೀವ್ ಏನ್ ಸಕ್ರೆ ಪೌಡರ್ ಹಾಕಿ ಮಿಕ್ಸ್ ಮಾಡ್ತ ಲ್ಲಾ ಅವಾಗದು ಅಡ್ಜಸ್ಟ್ ಆಗ್ತೈತ್ರಿ
ಹಾ ಹಾ
ಏನಾರ್ ನಾವ್ ತುಪ್ಪ ಕಮ್ಮಿ ಮಾಡಿ ಚಂದಾಗ ಹುರಿಲಿಲ್ಲ ಅಂದ್ರೆ ಅದು ಉಂಡಿನೆ ಆಗತ್ ಲ್ಲ ಹುಂಡಿ
ಆಗುವುದೇ ಇಲ್ಲ ಇದು ಉಂಡಿನ ಆಗಾಗಿಲ್ಲ ಆಮೇಲೆ ನಾನು ಇದರ್ಲೆ ರವ ಉಂಡಿ ಮಾಡಾಕ್ ಹೋದೇರಿ ರ ನನ್ಗದು ಕರೆಕ್ಟ್ ಅಂಗ ಪಾಕನ ತಗೊಳಾಕ್ ಬರಂಗಿಲ್ಲ
ಪಾಕ ಜಾಸ್ತಿ ತಗೋಬಾರ್ದು ಒಂದಳಿ
ಗಟ್ಟಿ ಆಗ್ಬಿಡ್ತರಿ ಅದ ನಂದ
ಹೌದಾ ಏ ಜಾಸ್ತಿ ಏರ್ ತಗೋಳಿಕ್ ಹೋಗಬಾರ್ದು ಒಂದಳಿ ಪಾಕ ಬಂತ ಮುಗ ತಗದ್ ಬಿಡ್ಬೇಕು ಆಮೇಲೆ ನೀರ್ ಜಾಸ್ತಿ ಹಾಕ್ಬಾರ್ದ ಅದಕ್
ನೀರ್ ಸ್ವಲ್ಪ ಹಾಕ್ಬೇಕ್ರಿ
ಅಂದ್ರದ ಶುಗರ್ ಮುಳಗು ಅಷ್ಟೇ ನೀರ್ ಹಾಕ್ಬೇಕು
ಹಾ ಹಾ ಹಾ
ಜಾಸ್ತಿ ಹಾಕ್ಬಿಟ್ರೆ ಏನ್ ಆಕ್ತೇತಿ ಪೂರಾ ಮೆತ್ತಗಾಯಬಿಡ್ತಾವ ಉಂಡಿ
ಹಾೌದ ಮತ್ತಗ ಆಗ್ತಾವ ಹ
ಬೈ ಚಾನ್ಸ್ ನಾವು ಶುಗರ್ ಜಾಸ್ತಿಿಯಗ ರವ ಶುಗರ್ ಕಮ್ಮಿ ಆಗ ರವ ಜಾಸ್ತಿ ಆದ್ರೆ ಏನ್ ಮಾಡ್ಬೇಕು ಉಂಡಿ ಕಟ್ಟ ಕಟ್ಟಕ್ ಬರ ಬರ ಅಂತಿಲ್ಲ ಅಂದ್ರೆ ಸ್ವಲ್ಪ ಹಾಲ್ ಮಿಕ್ಸ್ ಮಾಡ್ಕೊಂಡು ಕಟ್ಬಹುದು
ಹಾಲ್ ಮಿಕ್ಸ್ ಮಾಡ್ಕೋಬೇಕಕ್ ಹಾ
ಸ್ವಲ್ಪ ಈಗ ಒಂದೊಂದ್ ಏರ್ ಆಗ್ಬಿಡ್ತಾವಲ್ಲ ಅ ಉಂಡೆ ಆ ಲ್ಲ ಅಂದ್ರೆ ಒಂದಚೂರು ಹಾ ಮಕ್ಸ್ ಮಾಡಕೋಬಹುದು
ಹ ನನ್ಗ ಇಲ್ಲ ಒಂದ್ಸಲ ಮಾಡಾಕ್ ಹೋದೆ ಅಂದ್ರೆ ಬಾಳ ಏನ್ ಹಾಕೊಂಡಿರ್ಲಿಲ್ಲಾ ಕಲ್ಕೋಬೇಕಂತ ಮಾಡಾಕ್ ಹೋದೆ ಆ ಅದು ಬರ್ಲಿಲ್ಲ ಹಿಂಗಾಗಿ ಮತ್ತತ್ ಅವವಾಗಿಂದ ಏನ್ ಮಾಡ್ತೇನ್ರೀ ಸಕ್ರೆ ಪುಡಿ ಮಾಡ್ಕೊಂಡ್ ಮಾಡಾಕತ್ತೇನ್ ನಾನು ಅದ ಕರೆ ಕರೆ ಅದ ನೀವು ಪಾಕ ಮಾಡದಷ್ಟು ಟೇಸ್ಟಿ ಸಕ್ ತ್ರಿಪುಡಿ ಮಾಡಿದ್ದು ಬರಂಗಿಲ್ಲ ಅರಿಗಂದು ಅದಕ್ಕೆ ಅಾನ ಪಾಕ ಮಾಡಿದ್ದ ಹೆಂಗ್ ಮಾಡ್ತೀರಿ ಪಾಕ ಅಂತ ಹೇಳ ಅದರ್
ಈಗ ಒಂದ್ ವಾ ರವ ತೊಗೊಂಡ್ರೆ ಒಂದ್ ವಾ ಸಕ್ಕರೆ ತಗೋಬೇಕಕ್ ಇಾ ನಿಮ್ಗ್ ಇನ್ನುೂ ಶುಗರ್ ಹೆಚ್ಚಿಬೇಕಂದ್ರ ದೇಡ್. ತಗೋಬೇಕು ಹ ಮುಳೆ ಅಷ್ಟೇ ನೀರ್ ಹಾಕ್ಬೇಕು
ಹಾ ಹಾ ನೀ ಹಾತದೆ
ನೀವ ಯಾವ ಬಾಂಡಿ ತಗೋತಿರಲ್ಲ ಆ ಬಾಂಡಿ ಸಕರೆ ಹಾಕ್ತಿರಲ್ಲ ಆ ಸಕ್ಕರೆ ಮುಳುಗು ಅಷ್ಟೇ ನೀರ್ ಹಾಕುದು ಜಾಸ್ತಿ ಹಾಕ್ಬಾರ್ದು ಈಗ ಒಬ್ಬೊಬ್ಬರು ಈಗ ಒಂದ್ ವಾಿ ತಗೊಂಡೇನತ್ತ ಒಂದ್ ವಾಿ ನೀರ್ ಹಾಕ್ಬಾರ್ದು
ಹಾ ಹಾ ಹಾ
ಹ ಆಮೇಲೆ ಅದು ಆಮೇಲೆ ನೀರ್ ಕಮ್ಮಿ ಹಾಕದಾಗ ಸ್ವಲ್ಪ ಆ ನಾಣ ಲಗು ಬರ್ತೈತಿ
ಎಲ್ಲಗೋ ಬರ್ತೈತಿ ಹಾ
ಒಂದ್ಳಿ ಹಣ್ಣ ಬಂತಂದ್ರೆ ಮುಗೀತು
ಮುಗಿತ ತ ತಗದ್ ಬಿಡ್ಬೇಕಕ್ ಹ
ರವ ಹುದ್ ರವ ಮಿಕ್ಸ್ ಮಾಡ್ಬಿಡ್ಬೇಕು ಒಂದ್ಐ್ ನಿಮಿಷ ಒಂದ್ ಐದ ನಿಮಿಷ ಬಿಟ್ರ ಸಾಕು ಅಂದ್ರ ಅದ ಅಳ್ಕೊಂಡ್ ಬಿಿಡ್ತ ಆಮೇಲೆ ಕಟ್ಬೇಕ ನೀವು ಹ ಬಿಡ್ಬೇಕು ಒಂಚು ಸ್ ಬಿಸಿ ಬಿಸಿ ಇರ್ತತಲ್ಲಾ ನಮ್ಗೂ ಕಟ್ಲಿಕ್ಕೂ ಆಗೋುದಿಲ್ಲ ಆಮೇ ತೀರಾನನು ಬಿಬಾರ್ದ ಈಗ ಒಂದ್ ಅರ್ಧರ್ ತಾಸ ಗಂಟ್ಲನುೂ ಬಿಡ್ಬಾರ್ದು
ಹಾ ಸ್ವಲ್ಪ ಹೊತ್ ಬಿಟ್ಟೆ ನೋಡ್ಕೊಂತಿದ್ದು ಕಟ್ಕೊಂಡ್ ಬಿಡ್ಬೇಕು ಅದ ಹಳ್ಳಿ
ಬಂದ್ ಬಿಸಿ ಕೈ ಹತ್ತ ಅಂತಿಲ್ಲಾ ಕಟ್ಬೋದ ಅಂತ ಅಂದ್ ಕಡ್ಲೆ ಕಟ್ಬೋದ್ರ ಕಟ್ಬಿಡ್ಬಹದು ಕೈಗೆ ತುಪ್ಪ ಆದ್ರೂ ಹಚ್ಚ ಹಚ್ಕೊಂಡ
ಹಾ ಹಾ
ಕಟ್ಬಿಡ್ಬೇಕು ಮತ್ ಹಂಗಿ ಹಂಗೂ ಮೀರ್ ಕಟ್ಟಾಕ್ ಬರ್ಲಿಲ್ಲ ಅಂದ್ರೆ ಒಂದಚೂರು ಹಾಲ ಚುಮಸ್ಕೊಂಡ್ ಸ ಸ್ವಲ್ಪ ತಗೊಂಡ ಸ ಸ್ವಲ್ಪ ಹಾಚು ಮಸ್ ಡ ಉಂಡಿ ಕಟ್ಟಬಿಡ್ಬೋದು ಆಮೇಲೆ ನೋವು ಜಾಸ್ತಿ ಜತಿ ಕ್ವಾಂಟಿಟಿ ಏನ್ ಮಾಡೋಂಗಿಲ್ಲಲ್ಲ ಒಂದ ಹದ್ನೈದು ದಿವಸ ನೋಡ್ ಬಾಳ ಅಂದ ಹಂಗೆ ಹಾಲ್ ಹಾಕಿದ್ರು ಪರವಾಗಿಲ್ಲ
ಬಾಳ ದಿನ ಇಡ್ಬೇಕಂದ್ರೆ ಹಾ ಹಾಕಿದ್ರ ಸರಿ ಹೋಗಲ್ಲಂತ
ಸರಿ ಹೋಗಲ್ಲ ಯಾಕಂದ್ರೆ ಅದು ಹಾಲಿನಂತೆೇವಶ ಇರ್ತೈತಲ್ಲ ಲಘು ಹಾಳಾಗ್ತತಿ
ಹಾ ಹಾ ಆಮೇಲೆ ಚಕ್ಲಿ ಚಕ್ಲಿ ಮಾಡ್ಬೇಕಲ್ರರಿ ಇನ್ ಹಬ್ಬದ ನಾಗರ ಪಂಚಮಿ ಚಕ್ಲಿ ಹಸಿಖರ ಹಾಕ್ ಮಾಡಿರ್ತಿರಿ ಒಣಾಖರ ಹಾಕ್ ಮಾಡ್ತರಿ
ಒಣ ಕಾರ ಹಾಕಿ ಮಾಡ್ತನ ಹೆಚ್ಚಾಗಿ ಹಸಿ ಖಾರನ ಆಗ್ಲಿಲ್ಲ
ಅಂದ್ರೆ ಈಗ ಒಣಾಕಾರ ಅಂದ್ರ ಬರೇ ಎಲ್ಲದಕ್ಕೂ ನಾ ಜಾಸ್ತಿ ಒಣಾಕಾರ ಒಣಾಕಾರ ಅಂತ ಮಾಡ್ತೇವಲ್ಲಾ ನಾನ್ ಲಾಸ್ಟ್
ನಾ ಅವಲೆಕಿ ಹಾಕೋದಿಲ್ಲ ವ ಒಾಣಾಕಾರರ ಅವಲೆಕ್ಕಾಯಿಗೆಗೆ ಮೆಣಸಿನ್ಕಾಯನ ಹಾಕ್ತೀನಿ ಹಸಿ ಮಣಸಿನ್ಕಾಯಿ
ಚನ್ ಅಂದ್ರನ ಟೇಸ್ಟ್ ಬರ್ತತಿ
ಅದು ಪೂರಾ ಡ್ರೈ ಮಾಡ್ಕೋತೀವಿ
ಹಾ ಟ್ರೈ ಮಾಡ್ಕೊಂಡು
ಹ್ಮ್ ಸೂರಂಗಿ ಹೋಳ್ಗಿ ಮಾಡ್ತೀರಿ ನೀವು
ಎದ್ರ ಹೋಳ್ಗಿರಿ
ಸುರಂಗಿ ಹೋಳಗ ಅಂತ ಮಾಡ್ತಾರಲ್ಲ
ಇಲ್ರಿ ಆಹ ಸುಳ್ಳಿ ಹೋಳ್ಗಿ ಅಂತ
ಹಾ ಸುಳಿ ಹೋಳ್ಗಿ ನಮ್ ಕಡೆ ಸುರಂಗಿ ಹೋಳ್ಗಿ ಅಂತ
ಸೂರಂಗಿ ಹುಳ್ಗಿ ಅದೇನೋ ಮಾಡೋದು ಬಹಳ ಕಷ್ಟ ಅಂತಂತಾರೆ ನನ್ಗ ಅದು ನನ್ ಮದ್ವಿ ಟೈಮ್ ಒಳಗ ಮಸೂಟ್ ಕಿಡಕ್ ಮಾಡಿದ್ ನೆನು ಆದ್ರೆ ಒಳ್ಳೆ ನಾ ಮಾಡಿದ್ದು ಗೊತ್ತಿಲ್ಲ ನಾ ತಿಂದಿದ್ದೂ ಗೊತ್ತಿಲ್ಲ ಅದನ್ನದೇನು ಮೊದ್ಕ್ಕಕನ್ ಮಂದ ಜಾಸ್ತಿ ನೀವು ಮಾಡ್ತೀರಿ ಹೆಂಗ ಮಾಡೋದ್ನೆ
ಅದು ಸೇಮ್ ಕರ್ಚಿಕಾಯಗೆ ಹೆಂಗ್ ಮಾಡ್ತೇವಲ್ಲ ಅದೇ ಹದ ಮಾಡ್ಕೊಳದೆ ಎಲ್ಲಾನ
ಇಟ್ಟು
ಹಏಟೋ ಪೌಡ್ರು ಆದ್ರೆ ಇದನ್ನ ಏನೈತಿ ಸ್ವಲ್ಪ ಚಪಾತಿ ಹೆಂಗ್ ಸ್ವಲ್ಪ ದೊಡ್ಡದ್ ಲಟಸ್ಕೋಬೇಕು
ಹಾ ಹಾ
ತೆಳ್ಳಿಗ್ ಲಟ್ಟಸ್ಕೋಬೇಕು ದಪ್ಪ ಎಲ್ಲ ಲಟ್ಟಸ್ಕೋಬಾರ್ದು ತೆಳ್ಳಗ್ ಲಟ್ಟಸ್ಕೋಬೇಕ ಹಂಚ ಮೇಲೆ ಹಾಕಿ ಎಣ್ಣೆದು ಹಾಕಂಗಿಲ್ಲ
ಹಾ
ಹೆಂಚ ಮೇಲೆ ಹಾಕಿ ಒಂದ್ ಸೈಡ್ ಬೇಯಸ್ಕೊಂಡು ಮತ್ ಉಲ್ಟಾ ಹಾಕಿ ಇದು ಪೌಡ್ರರ್ ಹಾಕಿ ಫೋಡ್ ಮಾಡಿ ಮತ್ ಬೇಿಸಬ ಕೊಡ್ಬೇಕು
ಹಾ ಹಾ ಹಾ ಅಲ್ಲೇ ಅತೇವಿ ಮ್ಯಲೆ
ಚವಿ ಮೇಲೆ ಪೋರ್ಡ್ ಮಾಡ್ಕೋಬೇಕು ಈಗ ಒಂದ ಈಗ ಹಾಕ ಿದ ಕೂಳ್ಳೆ ಒಂದ್ ಸೈಡ್ ಏನ್ ಬೇಕೋತೇವಲ್ಲ ಬೇ ಕೊಂಡ್ ಕೂಳ್ಳೆ ವಾಪಸ್ ಹೊಳಶ್ಾಕ್ತೇವಲ್ಲಾ
ಹಾ
ಪಳ್ಳಿ ಸಾಾಕಿದ್ ಕೂಳ್ಳ ಅದು ಪೌಡ್ರ ಹಾಕಿ ಅಲ್ಲೇ ೋಡ್ ಮಾಡ್ಬಿಡ್ಬೇಕು
ಅಂಗ ಫೋಲ್ಡ್ ಮಾಡ್ಬಿಡ್ಬೇಕು ಅದನ್ನ
ಮಾಡಿ ಮತ್ತೊಂದ್ಸಲ ಎರಡು ಕಡೆ ಚೆನ್ನಾಗಿ ಸಣ್ಣ ಊರಿಯಲ್ಲೇ ಬೇಸ ಮತ್ತೆ ಜೋರ್ ಮಾಡ್ಬಾರ್ದು ಸಣ್ಣ ಊರಿಲ್ಲನೆ ಎರಡು ಕಡೆ ಮತ್ತೊಮ್ಮೆ ಚಂದ ಸೊಪ್ಪ ಏನದು ಹಾರ್ಡ್ ಆಗಂಗ ಬೇಿಸಸ್ಕೊಂಡು ತಕ್ಕ
ಹಾ ಹಾ ಅಂದ್ರೆ ಮೈದಾನ ಪ್ರ ಇದು ಮಾಡ್ಬೇಕು
ಹಾ ಮೈದಾ ಹಿಟ್ಟಿಗೆ ಮಾಡ್ಬೇಕು ಹ್ಮ್ ಸೇಮ್ ಕರ್ಚಿಕಾಯಿ ಏನು ಹದ ಮಾಡ್ಕೊತೇವ ಹಂಗೆ ಅದ್ರ ಅದನ್ನೇ ಕರ್ಜಿಕಾಯಿ ಎಣ್ಣೆಲ್ ಕರಿತೇವಿ
ಹಾ
ಇದನ್ ಚಪಾತಿ ಹೆಂಗ್ ತೆಳ್ಳಳಗ್ ಅಟ್ಟಸ್ಕೊಂಡ್ ಮಾಡ್ಬೇಕು ಇದನ್ನ ಆದ್ರೆ ಇದು ಸ್ವಲ್ಪ ಟೈಮ್ ಇಡತಿತ್ತು
ಹೌದೇನ್ರರಿ ಟೈಮ್ ಹಿಡಿತೈತಿ ಅಂದ್ರೆ ಸಣ್ಣ ಪುರಿ ಒಳಗೆ ಮಾಡ್ಕೋಬೇಕಲ್ಲ
ಹಾ
ಹಾಕ್ಬೇಕ ಬೇಸ್ಕೋಬೇಕ ಅಂದ್ರೆ ಟೈಮ್ ಹಿಡಿತೇತಿ ಕಾಣಂತೇತಿ ಹಾ
ಆಮೇಲೆ ಇವ್ರು ಬ್ರಾಹ್ಮಣ್ ರೋನ ಟೈಪ್ ಮಾಡ್ತಾರೆ ಮೈದಾ ಹಿಡಿದು ಏನದು ಇದು ಹ ಕೊಬ್ಬರಿ ಸೂಸ್ಲ ಮಾಡ್ತೇವಲ್ಲ ನಾವು ಕರ್ಚಿಕಾಯಿಗೆ
ಹೌದ್ರಿ
ಹಾ ಸೇಮ್ ಕೊಬ್ಬರಿ ಸೂಸ್ಲಾ ಮಾಡ್ಕೊೊಳ್ಳೋದು ಪೂರಿ ಹೆಂಗೆ ಮೈದಾ ಹಟ್ಟ ಲಟ್ಸೋದು
ಹಾ
ಅದನ್ನೇ ಪಟಕನ ಇಂಗ ಬಂದ